ಹಲೋ
ಅಲೋ ಅಣ್ಣ ಆಮರಣ
ನಮ ಶಿರಪುರಗ ನಿಮ್ದು
ಅಂದನಾ ಬಂದಳಣ
ಇಲ್ಲ ಬ್ರೋ ಏನ್ ಮಾಡ್ಕೊಂಡ್ರಿರಬ್ರ
ಹ ಇಲ್ಲಣ ಶಾಲಿ ಪಲಿ ಓತೀರಾ
ಹಾ ಬ್ರೋ ಒತು ನೀವು
ಇಲ್ಲನ ಬಿಟ್ಟಿಲನ
ಹೌದಾ ಎಲ್ಲಿವರೆಗೂ ಓದಿರೊಬ್ರು
ಇಲ್ಲ ಟೆಂತ್ ಕಲ್ಲ ಕಟ್ಟಿಸಿನ ಅನ
ಹೌದಾ.
ಹ ಅನಾ ನೀವನ
ನಾ ಓದ್ತ ಇದ್ದವ ಬ್ರೋ ಡಿಪ್ಲೋಮ ಓದತ ಇದವಿ.
ಈಸ ಎಲ್ಲದಿರ ಕಾಲೇಜು
ಸುರ್ಪುರ್ ಬ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಸುರ್ಪುರ್
ಹೌದಣ್ಣ ಏನ್ ಏನ್ ಡಿಗ್ರಿಯ
ಹಾ ಬ್ರೋ ಡಿಗ್ರಿ
ಮಗದಿಲ್ಲ ಅನಾ ಇನ
ಹ ಬ್ರೋ
ಇನ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅನಾ
ಇಲ್ಲ ಬ್ರೋ ಇನ್ನ ಕಂಪ್ಲೀಟ್ ಆಗಿಲ್ಲ ಇನ್ನೊಂದೆರಡ ವರ್ಷ
ಹೌದಾ ಅನಾ
ಹ ಈಗ ಒಂದ ವರ್ಷ
ಆಗ ಹೊಲಪಲ್ಲ ಆದಳ
ಹಾ ಆದಪ್ಪಾ ನಿಮ್ದ
ನಮ್ದ ಒಂದಲ್ಲಿ ಏನ್ ಬಿತ್ತಲಾ
ಎಲ್ಲ ಕಬ್ಬ ಆಕಿವ ನೋಡಪ್ಪಾ
ಅಗ ನಿಮ್ಮ ಕಡೆ ನೀರವರೀ ಇದಿರ್ಬೋದನ
ಹಾ ನೀರಾವರಿ ಅದ ಕಬ್ಬ ಹಾಕಿವಿ.
ಹೌದಾ ಅಣ್ಣಾ.
ಹಾ
ಈರಿ ಹೊಲ್ದರ ಇದ್ದೀರಾ ಈಗ ಏನ್ ಸಾಲ್ಯಾಗ ಇವಾಗ್. ಕಾಲೇಜದಾಗ ಓದಾಕತ್ತಿರಾ.
ಈಗ ಓದಾಕತ್ತಿವಿ ಹೊಲಇಲ್ಲಾ ಏನು ಮಾಡಲ್ಲಾ ಮನ್ಯಾಗ ನಮ್ಮ ಅಪ್ಪ ನಮ್ಮ ತಮ್ಮ. ಹ ಇಬ್ರೆ ನಾವು ಇಬ್ರು ಗಂಡ್ಮಕ್ಳು. ಒಬ್ಬಕಿ ಹೆಣ್ಮಗಳು. ಹೌದು ನಾನೆ ದೊಡ್ಡವಾ. ಹಾ ನಾನೇ ದೊಡ್ಡವ್.
ಆ ತಮ್ಮರು ಅಕ್ಕಾರು ಎಂಕ ಸಾಲಿಕಲಿ ಹೂ
ಹು ತಮ್ಮ ಬಿಟ್ಟಾನ ನಮ್ಮ ತಂಗಿ ಅವರು ಓದ್ತಾರ.
ತಮ್ಮ ಎಷ್ಟು ಬೋಳ ಎಷ್ಟತ. ಕಲ್ತಾನವಾ.
ಈ ಈ ಸಲಾ ಟೆಂತ್ ಹೋಗಿಲ್ಲಾ ಹೋಗ್ಬಿಟ್ಟಬಿಟ್ಟಾ ನೈನ್ತ್ ಓದಿದ ಈ ಸಲಾ ಟೆಂತ್ ಹೋಗಂದವಿ ಹೋಗ್ಲಿಲ್ಲಾ.
ಹೌದಾ ಅಣ್ಣಾ.
ಹಾ
ನಾವು ಟೆಂತ್ ಕಲ್ತ ಬಿಟ್ಟಿವಿ ಅಣ್ಣಾ.
ಹಾ ಅದಕ್ಕೆ ಮತ್ತ ಏನ್ ಮಾಡೋದಪ್ಪಾ.
ಅವ ಎಕ್ಸಾಮಸೆಲ್ಲಾ ಪೈಲುಅಣ್ಣಾ ಅದಕ್ಕ ಬಿಟ್ಟೇವಿ.
ಹೋಗ್ಬೇಕಾಗಿತ್ತಪ್ಪಾ ಹೋದ್ರ ಒಂದ್ ಏನೋ ಒಂದು ಜೀವನಾ ಇದ ಆಕಿತ್ತಿಲ್ಲ.
ಆದ್ರೆ ಹೋಗಂದ್ರಣ್ಣಾ ನಾನೆ ಹೋಗ್ಲಿಲ್ಲಣ್ಣಾ ನಾನೆಬಿಟ್ಟೆ.
ನೀವ ಹೊಲಾದ್ ಮಾಡಾತ್ತಿರೆನ.
ಹಾ ಅಣ್ಣಾ ಹೊಲಾದಾದನ್ನಾ.
ಆಯ್ತ ಮತ್ತ ಅದ ಹೊಲ ಇದ್ರ ಆಯ್ತ.
ಈ ಕಡೆ ನೀರಇರ್ಲಿಲ್ಲ ಅಣ್ಣಾ ಕಡೆ ಎಲ್ಲ ಇದ ಅದ ಒಣ ಬಸಾಯ ಅದ ಅಣ್ಣಾ ಕಡೆ. ಇಲ್ಲ ಅಣ್ಣಾ ಹಿಂಗಆಕ್ತಿದಿಲ್ಲಣ್ಣಾ ಈಕಡೆ. ಮಳಿ ಇಲ್ಲಣ್ಣ ನಿಮ್ಗಣ್ಣ.
ನಮಗು ಏನ ಮಳಿ ಇಲ್ಲಾ ಆದ್ರ ನಮ್ಗ ಏನ್ ಮಳಿ ನಂಬ್ಕೊಂಡಿಲ್ಲ ನಮ್ಮ ಏನ್ ನೀರಾವರಿ ಅದ ನಡೀತದ.
ನಾವು ಈ ಕಡೆ ನೀರಾವರಿನು ಇಲ್ಲಣ್ಣಾ ಈ ಕಡೆ ಮಳಿನು ಇಲ್ಲಣ್ಣಾ.
ಹು ಹು
ನಡಬರ್ಕ ಇದ್ಯೆವನ್ನಾ.
ಹೌದ ಹೌದ ಏನ್ ಹಾಕಿರಿ ನೀವ ಹೊಲ್ದಾಗ.
ಹತ್ತಿ ತೊಗರಿ ಶೇಂಗಾ ಹಾಕೇವನ್ನಾ.
ಹ
ಅದ್ರಗ ಅದ ಈ ಸರೆ ಮಳಿನ ಇಲ್ಲಣ್ಣಾ ಎಲ್ಲಾ ಒಣ್ಲಕ್ಕಬಿಟ್ಟಾವಣ್ಣಾ.
ಈವ್ ಹೌದ ತೊ ಅಲ್ಲಾ ಬಾಳ ಸಮಸ್ಯೆ ಆಯತಪ್ಪ ಎಲ್ಲರಿಗಿ.
ಹೌದಣ್ಣ ಈಸ ಮಳಿನೇ ಇಲ್ಲ ಅಲ್ಲೆ.
ಹೌದ ಹೌದ.
ಹು
ಈ ಎಷ್ಟು ಎಷ್ಟಷ್ಟ ಆಗದ ಈ ಹತ್ತಿ ಎಲ್ಲಾ.
ಈಗ ಜರ ಜರ ಹತ್ತೇತನ್ನಾ ಈಗ ಮಳಿ ಬಂದ್ರ ಏನ ಬರ್ತಣ್ಣಾ.
ಹು
ಮಳಿನ ಆಗಲ್ಲ ಇದ ಮತ್ತ ತಿಂಗ್ ಎರಡ್ ತಿಂಗಳ ಆಯತಲ್ಲ ಮಳಿನ ಇಲ್ಲ ಇಕಡೆ.
ಹೌದ ಹೌದ ಎಲ್ಲಾ ಆಗ ಕಡೆ ಎಲ್ಲಾ ಮಳಿ ಆಗ್ತತದ ಈ ಕಡೆ ನಮ್ಮ ಕಡೆ ಆಗಲ್ಲಪಾ.
ಹ ನಮಗು ಇಲ್ಲ ಅಳ ಒಂದ್ ದಿನ ಬಂದ ಇದಾಳ ಅಲ್ಲ ಅದೇ.
ಹ.
ಬ ಬರವಲ್ದಾಣಕ್ಕ ಮರಿ ಏನ ಈ ವರ್ಷ ಮಳೆನೇ ಇಲ್ಲಾ ಅಂತಾರ ಅಣ್ಣ ಒಬ್ರು.
ಏಯ ಏನ್ ಆಗಲ್ಲಪ್ಪ ಅಂದರ್.
ಹೌದ ಅಣ್ಣ ಈ ವರ್ಷ ಮಳೆನೇ ಇಲ್ಲ ಮುಂದ್ ಎರಡ್ ವರ್ಷ ಇಲ್ಲ ಮುಂದಕ್ಕ ಅದವನತಾರಣ್ಣ.
ಹ.
ಈಗ ಏನಪ್ಪಾ ಎಲ್ಲಾ ಬಿತ್ತಿ ಏನೋ ಮಾಡದ ಆಗಲ್ಲ.
ಏನ್ ಮಾಡಕ್ ಆಗಲ್ಲ ಈಗ ಎಲ್ಲ ಬಿತ್ತಿದ್ಮೇಲೆ.
ಹ ಅಣ್ಣಾ ಎಲ್ಲ ಬಿತ್ತಿವಿ ಎಲ್ಲ ಎಲ್ಲ ಎಲ್ಲ ಲಾಸ್ಟ್ ಆಗಿ ವಿಸ್ದ ಮಳಿ ಬಂದ್ರೆ ಬೆಳ
ಸ್ವಲ್ಪ ಆ ಸ್ವಲ್ಪ್ ನೀರಾವರರಿ ಇದ್ರು ಬಳ್ಕೊಂತಾರ ಆಯ್ತ್ ಒಣಗೋಸ ಇದವ್ರು ಏನ್ ಮಾಡದಪ್ಪ.
ಹ ಒಣ ಬೇಸಯ ಇದ್ದರೆ ಯಾಡ ಯಾರ್ಡ್ ತಿಂಗಳ್ ಆಯ್ತಾನ್ಣ ಹೊಲಕ್ಕಕ್ಕೆ ಹೋಗಿಲ್ಲಣ್ಣ ಇನ್ ಅಗರ್.
ಹ.
ಮಲೇಲ್ಲ ಅಣ್ಣ ಅವು ಅವು ಅದ ಇತ್ತಿ ತೊಗ್ರದ ಬಿತ್ತ ಬೀಟಾ ಮಳಿ ಆದ್ರೆ ಹೊಲಕ್ ಹೋಗತ್ತದ ಅಣ್ಣಾ.
ಹೌದ ಹೌದ.
ಈಗಲೇ ಮನೀವ್ ಇಲ್ಲ ನೋಡ ಅದಕ್ಕ.
ಅಲ್ಲ ಅದು.
ಅದ ನಿಮ್ಮ ಕಡೆ ಏನ ನೀರಾವರಿ ಇರುತ್ತ ನೀವು ಹೋಗಿ ಹೆಂಗರ ಮಾಡಕೋತ್ತಿರಿ.
ಹ ಹ ನಮಗ ಏನ್ ಕರೆಂಟ್ ಇದ್ದರ ನೀರ್ ಬಿಡು.
ನಮ್ಮ ಕಡೆ ನೀರ ಅವಧಿ ನಿಲ್ದಾಣ ಏನೋ ಇಲ್ಲಾ ಅವು ಏ ಕೆನಲ್ ಪೈ ಬಂದವಳಾ?
ಹಲೋ?
ಹ ನಮ್ಮ ಹೊಲದೋಳದಾಗಿ ಇಲ್ಲ ಅಳ ಐದ ಎಕರೆ ಹೊಲ ಅದಾ.
ಹ ಹ.
ಐದ ಎಕರೆ ಆಗಲ್ಲ ಅಲೊಂದ್ ಹತ್ತ ಎಕರ ಹೊಲ ಹಾಕೊಂಡ ಇದು ಒನಗಸಲಾ.
ಹ ಹ.
ಎಲ್ಲಾ ಲಾಸ್ ಮಳಿ ಬಂದ್ರೆ ಬೆಳಿತೀವಿ ಅಣ್ಣ.
ಹೌದ ಹೌದು.
ಈ ವರ್ಷ ಕಂಡಾಪಟ್ಟಿ ಕಂದ್ರನಲ್ಲಾ ಹೊಲದಾಗ ಐತಿ ಮಳನೇ ಬರ್ಲದ ಏನ್.
ಹೌದ ಏನ್ ಮಾಡದಪ್ಪ.
ಈ ನೆಳಾಗ ನೀವ ಏನ್ ಹೊಲಪಿಲ್ಲ ರಗಡ ಅದ ಅಣ್ಣಾ.
ಹಾ ಹನ್ನೆರಡ ಹನ್ನೆರಡ ಎಕರೆ ಅದ.
ಮತ್ತ ಎಲ್ಲಿ ಮತ್ತ ತೊಂಗಂಡಿರಾ ಹಾಕೊಂಡಿರಾ ಅಣ್ಣ.
ಇಲ್ಲಿ ಇಲ್ಲ ಏನ್ ಹಾಕೊಂಡಿಲ್ಲ ನಮ್ದೇ ಅಷ್ಟೇ ಅಂದೆ ನಾ.
ಓಟ್ಟು ಕಬ್ಬ ಬಿತ್ತೀರಾ ಅಣ್ಣಾ.
ಹ ಒಂದ ಹತ್ತು ಎಕರೆ ಹಾಕಿವಿ ಒಂದ್ ಎರಡು ಎಕರೆ ತಗೋರಿ ಎಲ್ಲಾ ಹಾಕಬೇಕ್ಂತ ಬಿಟ್ಟಿವಿ ಇನ್ನ ಹಾಕಿಲ್ಲಾ.
ಹೌದ ಏನ್ ನೀ ಬಾಯಿ ಇಟ್ಟಿ ಅಲ್ಲ ಹೊಲದಲ್ಲಿ.
ಒಂದ ಡೋಣಿ ಅದ ಅಲ್ಲೇ ಹೊಲದ ಬಾಜುನೇ.
ಹೌದಾ ಅಣ್ಣಾ.
ಹೂ ಎನ್ ನೀರಾವರಿ.
ಅದರಾಗ ನೀರಾವರಿ ಆಗ್ತ ನೆಡ್ತಾ ಮಳಿ ಬರ್ಲಿಕ್ ನೆಡ್ತ ನೀರಾವರಿ ಇದರ.
ಅಲ್ಲಿ ಎಲ್ಲಾ ನಮ್ಮ ಕಡೆ ಎಲ್ಲಾ ಮಳಿ ಗಿಳಿ ನಮಕೊಂಡ್ ಯಾರ ಇಲ್ಲ ಎಲ್ಲಾ ನೀರಾವರಿ ಅವ
ಹಾ ಅಣ್ಣಾ ಆಕಡೆ ಎಲ್ಲ ನೀರವರಿ ಅದ್.
ಹೂ.
ನೀ ನಮ್ಮ ಕಡೆ ನೋಡ ಅಣ್ಣಾ ಬರೇ ಬೇಸಾಯ ಏ ವನ ಬೇಸಾಯ ಅಣ್ಣಾ.
ಹೌದ ಹೌದು.
ಹು ಅಣ್ಣಾ.
ಮತ್ತ ಅ ಕಡೆ ಎಲ್ಲಾ ಹೆಂಗ ಬರೀ ಹತ್ತಿನಕರ ಹೆಂಗ್ ಬೇರ.
ಹಾ ಈ ಕಡೆ ಬರ ಅತಿ ವಿರಾಣ ಅಡ್ಡ
ಹ್ಮ್ ಕಬ್ ಕಬ್ ಹಾಕಲ್ಲ ನಿಮ್ ಕಡೆ.
ಕಬ್ ಆಗ್ತವಣ್ಣ ನೀರವರ ಇದ್ದ್ರ ಹಾಕಾತಾರಣ.
ಹ ಆ ಕಡೆ ಯ್ರು ಹೊಲ್ದಾಗ ಬಾವಿಯ ಅದ ಇದವರು ಆಕ್ಬೋದಲ್ಲ.
ಹಾ ಹಾಕ್ಬೋದು ಹಾಕ್ಯಾರಣ ಇಲ್ಲಿನು.
ಹ್ಮ ಹ್ಮ.
ಹಾಕರಾನ ಬಾವಿಗಳು ಇದ್ದರ.
ಹ್ಮ್.
ಬಾಯವಿ ಬೋರ್ಲ್ಲ್ ಇದ್ದರ ಹಾಕರಣ್ಣ.
ಹ್ಮ್.
ಹಾಕ್ತರನ ಕಬ್ಬವೇಲ್ಲಾ. ಅವಕ್ಕೆಲ್ಲ ಮೇಂಟೈನ್ ಮಾಡ್ಬೇಕಲ್ಲಣ್ಣ ಕಬ್ ಈಗೆಲ್ಲ.
ಹೌದೌದ ಅವು ಎಲ್ಲ ಬಾಳದ ಮಂಟನ್.
ಹಾ ಕಂಡ ಬಿಟ್ಟಿ ಮೆಂಟೇನ್ ಮಾಡ್ಬೇಕಣಾವೆಲ್ಲ.
ಹ್ಮ್.
ಈಗ ಹತ್ತಿಗೆ ತೊಗರಿಗೆಲ್ಲ ಇ ಹಾ ಅಣ್ಣ.
ನೀರಿದ್ರೆ ಅಪ್ಪ ಎಲ್ಲಾ.
ಹಾ ನೀರದಿದ್ರಣ ಈಗಲ್ಲ. ಈಲ್ಲ ಹತ್ತಿಗೆ ತೊಗ್ರಿಗೆ ಎಲ್ಲಾ ಮೆಂಟೈನ್ ಮಾಡಕಗಡ ಹಗಾರತನ್ನ.
ಹ್ಮ ಹೌದೌದು.
ಕಬ್ಬಿ ತೀರಾ ಮೆಂಟೈನ್ ಮಾಡ್ಬೇಕ ಕಣ ಅದು. ಕಬಿ ಟ್ವೆಂಟಿಫೋರ್ ಹರ್ಸ್ ನೀರ್ ಬಿಡಬೇಕ ಕಣ ಅದಕ್ಕೆ.
ಹೌದು ಹೌದು.
ಅದಕ್ಕೆಲ್ಲಾ ಗೊಬರ ಗಿಬ್ರ ಎಲ್ಲಾ ಸರಿಯಾಗಿ ಕೊಡ್ಬೇಕು.
ಹ್ಮ್.
ಇವ ಕತ್ತಿಕೊಂಡಿ ನಡೀತಾನ.
ನಡೀತದ.
ಈ ಕ ಈ ಕಡೆ ಏನಿಲ್ಲ ಮಳಿನ ಇಲ್ಲ ಏನಿಲ್ಲ.
ಹ್ಮ್
ಎಲ್ಲ ಎರಡು ತಿಂಗಳು ಆಯ್ತು ಮಳಿನ ಬಲ ಇದದಾನೆಲ್ಲ ಎಲ್ಲಿ.
ಏನ್ ಮಾಡಪ್ಪ ಮತ್ತೆ.
ನೀ ನಿಮ್ ನಿಮ್ಮ ಕಡೆ ಬಂದ್ ಅಣ.
ನಮ್ ಕಡೆನ ಏನ್ ಮಳಿ ಇಲ್ಲಾ.
ಇಲ್ಲ ಅಣ್ಣ.
ಏನ ಇಲ್ ನೀರಾವರಿ ಯಾವ್ದಂತ ಉಳಿದೆ ಬರಬರಿ.
ನೀರರೊಳಗ. ನಮ್ ಕಡೆ ಏನ ಇಲ್ಲಣ್ಣ ಹೊಲಕ್ಕೆ ಹೊಲಗ ಇರಣ ಎಲ್ಲಾ ಮನೆಗದಾರ ಎಲ್ಲ ಮಳಿ ಇಲ್ಲಾ. ಹೌದ ಏನ್ ಏನ ಕೆಲ್ಸ ಪೀಲ್ಸ ಎಲ್ಲ ಮಾಡ್ತೀರಾ ಅಣ.
ಏನ್ ಕೆಲ್ಸ ಅದೇನಿಲ್ಲ ಇದೆ ಕಾಲೇಜ್.
ಹೌದಾ ಅಣ್ಣಾ.
ಹ.
ಏನ್ ಅಪ್ಲಿಕೇಶನ್ ಏನ್ ಹಾಕಿನಲ್ಲ ಬಿಡ್ತಾರಲ್ಲ.
ಇಲ್ಲ ಅಪ್ಲಿಕೇಶನ್ ಅ ಏನ್ ಹಾಕಿಲ್ಲ ಹಂಗೆ ಸುಮ್ಮನೆ ಇದ್ದ. ಡಿಪ್ಲೋಮ ಮಾಡ ಅಲ್ಲ ಡಿಪ್ಲೋಮಿಂದ.
ಹಾ ಏನು ಎಲ್ಲಿ ಊರಲ್ಲಿ ಎಲ್ಲಾ ಕೆಲ್ಸ ಕೆಲ್ಸ ಕಾಲೇಜ್ ಇದ್ದೆ.
ಹಾ ಕಾಲೇಜ್ ಅದ ಅಷ್ಟೆ ಕೆಲ್ಸ ಅದೇಏನ್ ಹಚ್ಚಿಲ್ಲ ಮನ್ಯಾಗ. ಹಾ ಅದೇ ಈಸತಿ ಮಾಡಿದ್ರ ಅಷ್ಟೇ. ಸಲ ಅದೇ ಮಾಡಿದ್ರಷ್ಟು ಹೊಲ್ದಾಗ ನಮ ಹೊಲ್ದಾಗ ಏನ್ ಕೆಲ್ಸ ಇರ್ತಾವಲ್ಲ ಅಷ್ಟೇ. ಕೆಲಸ ಮಾಡ್ತೇವಿ ಅಷ್ಟೇ.
ಹೌದಾ ಅಣ್ಣ
ಹಾ
ಹ್ಮ್ ಪಾಡ್ತಾಳ ನೀ ಎಲ್ಲಿ ಏನ ಕೆಲ್ಸಕ್ಕರ ಎಲ್ಲಿ ಹೋಗಲ್ಲ.
ಏನ್ ಮುಂದ್ ಹೋಗಬೇಕಲ್ಲಪ್ಪಾ ಈಗ ಈಗದರ ಅಂದ್ರೆ ಮತ್ತತ್ ಮುಂದ್ ಹೋಗ್ಲೇಬೇಕಲ್ಲ.
ಹಾ ಮುಂದ್ ಹೋಗ್ಬೇಕಣ ನಾ ನೋಡೋಣ ಡೈಲಿ ಹೋಗ್ತವಣ.
ಇವತ್ತು ಹೆಂಗಗೆಪ್ಪಾ ಈಗ.
ಮಳಿಯದು ಬಂದ್ರ ಮಳಿಯದು ಬಂದ್ರ ಇಲ್ಲ ಒಂದ ಹೊಲದಲ್ಲಿ ಎಲ್ಲ ಕೆಲ್ಸ ಆತಣ.
ಹಾ ಈ ಮಳಿ ಬರ್ಲಾರ್ರೆ ಬೇರೆ ಕಡೆ ಹೋಗುವ ಪರಿಸ್ಥಿತಿ.
ಎಲ್ಲ ದಿನ ಹೋಗ ನಾಳೆ ಎಲ್ಲಾ ಕಡೆ ಹೋಗಬೇಕು ಅಣ್ಣ
ಹ್ಮ್
ಮಳೆ ಆದ ಬಿದ್ರ ಕಡೆ ಎಲ್ಲಾ ಗೊಬ್ಬರ ಎಣ್ಣೆ ಹೊಡ್ಕೊ ಎಲ್ಲ ಹೊಡಿತಾರಣ್ಣ.
ಯಾರ್ ಬಂದೋಬಸ್ತ್ ಇರ್ತರ್ದಾಳ ಎಲ್ಲ ಮಾಡ್ತಿವ ಎಲ್ಲ ಕೆಲ್ಸ.
ಹ್ಮ್
ಮೈನ್ ಎಲ್ಲಾರು ಸಮಕೋಯ್ತ ನೋಡನೆ. ಅವ ಅಲ್ಲಿಲ್ಲಿ ಎಲ್ಲ ಕೆಲ್ಸಕ್ಕೆ ಬಂದ್ಬ ಬಿಟ್ಟಿವಳ.
ಹ್ಮ್
ಅವೆಲ್ಲ ಇತ್ತ ಹೆಚ್ಚಿಂಪ ಡಂಪರ್ಕರ್ ಎಲ್ಲ ಹೋಗಿದ ಬಳ್ಳಿಗೆ.
ಹ್ಮ್
ಅಲ್ಲ ನಮ್ಮ ಅಣ್ಣ ಅವ್ರು ಇದ್ರಣ ಹೋಗಿದ್ಯಣ್ಣ ಅಲ್ಲಿನ ಯಾರ್. ತಿಂಗಳು
ಹದ್ನೆಂಟು ಆಗಿಲ್ಲ ಏನ ಎಾರ್ಡು ತಿಂಗಗಳು ಕಮ್ಮಿ ತ ಬಂದಿವವಣ್ಣ
ಹ್ಮ್ ಹ್ಮ್ ಹ್ಮ್
ಒಪ್ಪೀಸ್ ಬಂದಿವವಣ ಬ್ಯಾಡಪ್ಪ ಅ ಮತ್ತ ಮತ್ ಪೋನ್ ಹಚ್ಚಹವಾರನ್ನ ಅವ್ರೆ.
ಬಾ ಅಂತ.
ಹ ಏಜ್ ಜಗವೇನ ಹಾಗಗೇವರಿ ಅಜ ಮತ್ ಬಾರ ಅಂತ
ಹಾ
ಮಳಿ ಪೀಳಿದ್ರ ಇಲ್ಲೇ ಇರ್ಬೇಕಾಣ ಮಳೆದ್ ಇರ್ಲಿಕ್ಕೆ ಮಳಿದದು ಬರಂಗಿಲ್ಲ ಕಾಣಲ್ಲ ಹೋಗ್.
ಏನ್ ಆಯ್ತಪ್ಪಾ ಈಗ ಮಳಿ ಅದಾವ ಇನ್ನೊಂದ್ ಸ್ವಲ್ಪ ದಿವಸ ಆದ್ರ ಸರಿಲ್ಲ ಅಂದ್ರೆ ಆಯ್ತ್ ಮುಂದೆಲ್ಲಿ ಮಳಿ ಆಗುತ್ತೆ. ಈಗ ಇರದ ಈಗೇ ಟೈಮ್ ಮಾಡಿ.
ಹ ಅಣ್ಣ ಈಗ ಅ ಈಗ ಈಗ ಈಗ ಈಗ ಬಂದ್ರೆ ಎಲ್ಲ.
ಇನ್ನೊ ಸ್ವಲ್ಪ ದಿನ ಬಿಟ್ರೆವು ಇದು ಎಲ್ಲ ಒಣಗಿೋತ್ತು ಆಮೇಲೆ ಬೆಳಿ ಬಂದ್ರೆ ಉಪಯೋಗ ಏನ.
ಒಮ್ಮೆ ಇದು ಎಲ್ಲಾ ಬೆಳಿ ಎಲ್ಲಾ ಒಣಗಿಂದ ಎಲ್ಲಾ ಮಳಿ ಬಂದ್ರ ಆಗಲ್ಲನ ಈ ವರ್ಷ. ಎಲ್ಲ ಲಾಸ್ ಆತಣ್ಣ ಒಳ ಕಂಡ ಬಳಿ ಈಸಲ ಒಳಗ ಕಂಡಬಿಟ್ಟ ಯಾಕಂದ್ರೆ ಎಲ್ಲಾ ಲಾಸ್ ಅಣ್ಣ ಈ ಕಡೆಲ್ಲ.
ನಮ್ ಕಡೆ ಅದಾವಲ್ಲ ಕಂಡಪಟ್ಟು ಮಂದಾಕಂಬಟ್ರ ಈಲ ಅದತ್ತ.
ಮಳಿ ಆದನ್ ಅಂತಾ ಹಾಕೊಂಡ್ ಬಿಟ್ರ ಈ ಮಳಿ ಇಲ್ಲಾ ಏನ ಇಲ್ಲಾ ಬಿತ್ ಬಿಟ್ರಾ ಇಲ್ಲಿ
ಆ ಎಲ್ಲಾರು ಬಿತ್ತಾಳೆ ಮಳಿನ ಬರಲ್ಲರು ಬಿತ್ತ್ಯಾರ ಮದನೇ ಬರ್ಲೇ ಆಗಿದ ಅಣ್ಣಾ.
ಹ ಕೆಲೊಂದ್ ಕಡೆ ಏನ ಮಳೆ ಬರ್ತಾ ಇಲ್ಲ ಅಂತ ಡೌಟ್ಟಾಗಿ ಏನ ಕೆಲೊಬ್ರು ಬಿತ್ತಿಲ್ಲಾ
ಯ ಎಲ್ಲಾ ಅವ್ರಾ ಅವ್ರ ಅವ್ರಗನ ಉಳಿತದ ಎಲ್ಲಾ
ಇತದಾ ಪುಣ್ಯ ಅವರದು.
ನಾವೆಲ್ಲಾ ಹತ್ತಿ ಬಿಡ ಎಲ್ಲ ಲಾಸಣ ಎಲ್ಲಾ ಈ ಕಡೆ
ಹಾ ಹಾ
ಹುಂ
ನಂಗೊಂದು ಕಾಲ್ ಬರಕತೈತೆ ಇಡು ಬಾಯ್ ಮಾಡ್ತೀನಿ ಇರೊ
ಆಯ್ತು ತೊಗೋಣಾ